ಹ
ಹಲೋ ಸರ್
ಹೌ ಸರ್ ನಮಸ್ತೆ ಸರ್
ಸರ್ ನಮಸ್ತೆ ಸರ್
ನಿಗಾನ ಸುಭಾಷಗಳು
ಹ
ಸ ನಾವು ಬಜಾಜ್ ಕಂಪ್ನಿಯಲ್ಲಿ ಕಾಲ್ ಮಾಡಿದ್ದವಿ ಸರ್ ನಾವು ಗ ಹೇಗಿತ್ತು ನ ಸ್ವಲ್ಪಾ ಹೋಗಕೇ
ಹಲೋ ಸರ್
ಸರ್ ನಮ್ಗೆ ಪ್ರವಾಸ ಹೋಗು ಒಂದು ಗಾಡಿ ಬೇಕೆ
ಸರ್ ನಿಮ್ಮ ಆಡಿಯೋ ಕ್ಲಿಯರ್ ಆಗಿ ಕೇಳಿಸತಾ ಇಲ್ಲ ಸರ್ ಸರ್ಪ ಹೊರಗಡೆ ಮಾತಾಡ್ತರ ಸರ್ ಬ ನ
ನಮ್ಗೆ ಹ ಗಾಂಡಿ ಬಸ
ಹಾ ಸರ್ ಸರ್ ಸ್ವಲ್ಪ ಹೊರಗಡೆದ್ ಮಮ್ಮ್ ಮಾತಾಡ್ತರ
ಹೌ
ಹಲೋ ಸರ್
ಪ್ರವಾಸೋದ್ಯಮಗಾಡಿ ಬೇಕಾಗಿತ್ತು
ಸರ್ ನಿಮ್ಮ ವಾಯ್ಸು ಕರೆಕ್ಟಾಗಿ ಕೇಳ್ತಾ ಇಲ್ಲ ಸರ್ ಸ್ವಲ್ಪ ಹೊರಗಡೆ ಬಂದು ಮಾತಾಡಿ
ಹಲೋ
ಹಲೋ ಸರ್ ಕೇಳಿಸತಾ ಇದೆ
ಕೇಳಿಸ್ತಿಲ್ಲನಿಮಗೆ
ಸರ್ ನೀವು ಎಲ್ಲಿದ್ದೀರಾ ಸ್ವಲ್ಪ ಹೊರಗಡೆ ಬಂದು ಮಾತಾಡಿ ಕೇಳಸ್ತಾ ಇಲ್ಲ ನನಗೇನು
ಹ
ಹಲೋ ಸರ್
ಕೇಳತ್ತು
ಸರ್ ನಿಮ್ಮ ವಯಸ್ಸ ನಾನು ಕರೆಕ್ಟಾಗಿ ಕೇಳಸ್ತಾ ಇಲ್ಲ ಸರ್ ಅದಕ್ಕೆ ಹೊರಗಡೆ ಬಂದು ಮಾತಾಡಿ ಹಾ ಇವಾಗ ಕೇಳಸ್ತಾ ಇದೆ ಸರ್
ಸರ್ ನಮ್ಗೆ ಪ್ರವಾಸ ಹೋೋಗಿಕೆ ಒಂದು್ ಗಾಡಿ ಬೇಕಾಗಿತ್ತು
ಯಾರ ಸರ್
ಹ ಸರ್ ನಿಮ್ಮ ಹತ್ರ ಯಾವ್ದ್ ಯಾವ್ದು ಇದೆ ಸರ್ ಗಾಡಿ ಹೇಳಿ ಸ್ವಲ್ಪ ಹೆಸರು ತಿಳ್ಕೊ
ಸರ್ ಯಾವ ಮಾಡ ಸರ್ ಇವಾಗ ನೋಡಿ ಎನ್ ಎಸ್ ಒನ್ ಟ್ವೆಂಟಿ ಫೈವ ಇದೆ ಒನ್ ಸಿಕ್ಸ್ಟಿ ಇದೆ ಟೂ ಹಂಡ್ರೆಡ್ ಇದೆ ಸರ್ ಮ ಎನ್ ಒನ್ ಸಿಕ್ಸ್ಟಿ ಇದೆ
ಸರ್ ನಮ್ಗೆ ಟಊರಿಂಗ ಹೋಗಕ್ಕೆ ಬೇಕು ಸರ್ ಗಾಡಿ
ಸರಿಂಗ ಹೋಗಗೆ ಸರ್ ಸರ್ ಇ ಇನ್ನಷ್ಟು ಅಂಡ್ರೆಡ್ ತಗೊಳ್ಳಿ ಸರ್ ಚೆನ್ನಾಗಿದೆ
ಅದು ಸರ್ ಅದ್ ಗಾಡಿ ನಮ್ಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್ ನಮ್ಗೆ ಎಲ್ಲ ಮುಂದ್ಗಡೆ ಕೂಡಕೆ ಅಂದ ಬೇರೆ ಗಾಡಿ ಇಲ್ಲ ಸರ್ ತ್ರ ಬೇರೆ ಗಡೆ ಆಸರ್ ಇಲ್ಲ ಸರ್
ಬೇರೆ ಗಾಡಿ ಅಂದ್ರೆ ಸರ್ ಇ ಟು ಫಿಫ್ಟಿ ೋಗಬೇಕತ್ತೆ ಡಾಮಿನರ ಇವಾಗ ಸರ್ ಸ್ಟಾಕ್ ಎಲ್ಲ ಸರ್ ನೀವು ಯಾವ್ದಂತೇಳಿ ಆರ್ಡರ್ ಮಾಡಿದರೆ ನಾನು ವಿತ್ ಇನ್ ಟೂ ಡೇಸ್ನಲ್ಲಿ ತರ್ರಿಸಿಕೊಡ್ತೀನಿ ಸರ್
ಹನ್ಮ ಹಾಮೂ ಹೆಂಗತ ಸ ಯ ಸರ್ ಾಮಿನಾರ್ ಹೆಂಗ ಐತೆ ಸರ್ ಪ್ರಯಜ ನಿಮ್ಮ ಹತ್ರ
ಹಾಂ ಸರ್
ಾಮ ಪ್ರೈಸ್ ಹೆಂಗೈತೆ ಸರ್ ಗಾಡಿಿಗೆ
ಯಾವ್ದ್ ಸರ್ ಡಾಮಿನಲ್ಲ ಸರ್ ಸರ್ ಅರಾಂಡ್ ಒಂದು ತ್ರೀ ಅಂಡ್ ಹಾಫ್ ಬರಬಹದ ಸರ್
ಮೂರು ಲಕ್ಷ ತವತ್ತು ಸಾವಿರ ಬರ್ಬೋದು ಸರ್
ಹಾ ಸರ್
ಸರ್ ಅದು ಬಿಟ್ರೆ ಮತ್ತೆ ಸ್ವಲ್ಪ ಕಡಿಮೆ ಇರಾದ ಗಾಡಿ ಯಾವ್ದಐತಿ ಸರ್ ನಿಮ್ಮ ಹತ್ರ
ಸಲ್ ಸ್ವಲ್ಪ ಕಡಿಮೆ ಅಂದ್ರೆ ಡಾಮಿನೋ ಟು ಫಿಫ್ಟಿ ಇದೆ ಸರ್
ಎರಡ್ನೂರ ಐವತ್ತು ಸರ್ ಅದು ಗಾಡಿ ಅಮ್ಮ ಅದು ಕ ಅದು ದುಡ್ಡು ಎಷ್ಟು
ಅದು ಟೂ ಬರ್ಬೋದು ಸರ್ ಆಲ್ಮೋಸ್ಟ್
ಅರಳ ಲಕ್ಷರ್
ಹಾ ನನ್ ಹೇಳ್ತಾ ಇರೋದು ಶೋರೂಮ್ ಪ್ರೈಸ್ ಸರ್ ಹ ಸರ್
ಅದ ಅದದು ಬಿಟ್ಟಾಗೆ ಸರ್ ಗಾಡಿ ಮತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಬೇಕಾಗಿತ್ತು ಕಡಿಮೆ ದುಡ್ಡಲ್ಲಿ ಬೇಕಾಗಿತ್ತು
ಕಡಿಮೆ ದುಡ್ಡಲ್ಲ ಅಂದ್ರೆ ಸರಿ ಇವಾಗ ಇದು ತಗೊಳ್ಬೇಕಾದ ನ ಶತ ಉಬತ
ಯಾವ್ದ ಸರ್
ಎನ್ನ ಸರ್
ಹಂದಾವಲ್ಲ ಇದು ಟೂರ್ ಹಿಂಗೀರಿ ಹಿಂಗಗೆ ಹೆಂಗ ಐತೆ ಸರ್
ಸರ್ ಇದು ಚೆನ್ನಾಗಿದೆ ಸರ್ ನೀವು ಒಳ್ಳೆ ಫಿಟ್ ಅಂಡ್ ಫೈನ್ ಇದೀರಾ ಅಂದ್ರೆ ಚೆನ್ನಾಗಿ ಆಗುತ್ತೆ ಸರ್
ಹೌದ ಕೆದು ಮೈಲ ಅದು ಇದು ಸರ್ ಇದು ಮೈಲೇಜ್ ಹೆಂಗ ಕೊಡುತ್ತೆ ಸರ್ ಗಾಡಿ
ಸರ್ ಮಹಿಲೇಶ್ ನೀವು ಸಿಟಿನಲ್ಲಿ ಹೋದ್ರೆ ಒಂದು ಫಿಫ್ಟಿ ಕೊಡುತ್ತೆ ಸರ್
ವತ್ತು ಕೊಟ್ಟ ಸ
ಹಾ ಸರ್
ಸರಿ ಶೂಡಿಂಗ್ ಹೋಗ್ತ ಸರ್ ಮೈಲೈ್ ಅಲ್ಲಿ ಎಷ್ಟು ಬರ್ಬೋದು ಸರ್ ನಾವು
ಸ ಡಿಪೆಂಡ್ ಆನ್ ನೀವು ಯಾವ್ದ ಆ ತರ ಬೈಕ್ ಹೊಡಿತೀರ ಆ ತರಸ
ಹೌದು ಸರ್ ನಾವು ಹೋಗಿದವಿ ಸರ್ ನೂರ ಹತ್ತು ನೂರ ಇಪ್ಪತ್ತು
ಸರ್ ಸ್ಟಂಡ ಒ ತರ್ಟಿ ಫೈವ್ ಕೊಡುತ್ತೆ ಸರ್ ನೀವು ಸಿ ಫಿಫ್ಟಿ ಒಳಗೆ ಹೋದ್ರೆ ಕಮ್ಮಿ ಕೊಡ್ತವಿ ಜಾಸ್ತಿ
ಇಲ್ಲ ಸರ್ ಎದುರಿಗಿಂತ ಕಡಿಮೆ ಇರ ಮೇಲೆ ಗಾಡೆ ಆಐತಾ ಸರ್ ನಿಮ್ಮ ಹತ್ರ ಯಾವ್ದಾದ್ರು ಇಲ್ಲ ಸರ್ ಇಲ್ಲ ಸರ್ ಜಾಸ್ತಿ ಮನೇಜ್ ಬೇಕು ಸರ್ ನಮ್ಗೆ
ಜಾಸ್ತಿ ಮೈಲೇಜ್ ಅಂದ್ರೆ ಸರ್ ಒನ್ ಸಿಕ್ಸ್ಟಿ ತಗೊಳ್ಳಿ ಒಂದ್ ಐದು್ ಮೈಲೇಜ್ ಜಾಸ್ತಿ ಕೊಡುತ್ತೆ ಇದ್ರಗ
ಒನ್ ಸಿಕ್ಟಿ ಸರ್ ಅದನ್ನು ಪ್ರೈಸ್ ಎಷ್ಟಾಗುತ್ತೆ ಸರ್ ಅದು ಗಾಡಿದು ಮತ್ತೆಷ್ಟ ಆಗುತ್ತೆ ಸರ್
ಅದು ಅರೌಂಡ್ ಒನ್ ಏ್ಟಿ ಬರು ಸರ್
ಸರ್ ಅದಕ್ಕೆ ಇದಕ್ ಇಪ್ಪತ್ ಸಾವಿರ ಅಲ್ಲ ಡಿಫ್ರೆಂಟ್ ಸರ್ ಅಂದ ಹ
ಅ ಸರ್ ಇವಾಗ ನಾವು ಇವಾಗ ಸರ್ ನಾವು ಆಲ್ ಕರ್ನಾಟಕ ಟೂರ್ ಹೋಗ್ಬೇಕಂತ ಪ್ಲಾನ್ ಇದೆ ಸರ್ ನಮ್ಗೆ
ಹಾ ಸರ್
ಹಾ ಊರಲ್ಲಿ ಸರ್ ನಮ್ಗೆ ಸ್ವಲ್ಪ ಬಜೆಟ್ ಕಡಿಮೆ ಇರೋದ್ರಿಂದ ಹಣ ಕಡಿಮೆ ಇರೋದ್ರಿಂದ ಸರ್ ನಾವೆಲ್ಲಾ ಕಡೆ ತಿರುಗಾಡಿ ಬರ್ಬೇಕ ಸರ್ ಅದಕ್ಕೆ ಸರ್ ಒಂದು ಚೆನ್ನಾಗಿರೋದ ಗಾಡಿ ನೀವೇ ಹೇಳಿದ್ರೆ ನಾವು ತಗೋಬಹದಾಗಿತ್ತು ಸರ್
ಸರ್ ಬೆಸ್ಟ್ ಅಂದ್ರೆ ಒನ್ ಟ್ವೆಂಟಿ ಫೈರ್ ತಗಬಿಡಿ ಸರ್ ನೀವು
ಸ ಒ ಸ್ಪೀಡ್ ಎಷ್ಟೋಗುತ್ತೆ ಸರ್
ಸರ್ ಟಾಪ್ ಸ್ಪೀಡ್ ಹಂಡ್ರೆಡ್ ಬರುತ್ತೆ ಸರ್
ಹನ್
ಹಾ ಸರ್
ಶ್ಮಾಮೀ ೂ ಐ
ಸರ್ ಇವಾಗ ನಿಮ್ಗ ಮೈಲೇಜ್ ಬೇಕು ಮತ್ತೆ ಅಮೌಂಟ್ ಜಾಸ್ತಿ ಕಮ್ಮಿ ಇರ್ಬೇಕಂದ್ರೆ ಸರ್ ಒನ್ ಟ್ವೆಂಟಿ ಫೈವ್ ಬೆಸ್ಟ್ ಸರ್ ಹಾ ಸರ್ ಇವಾಗ ಹೊಸ ಗಾಡಿ ಬಂದಿದಲ್ಲ ಸರ ಅದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದನೆ ರಿ ಇಿಂದೇನು
ಹೌೌ
ಹಾ ರೀ
ಏ ಬೇಸ್ಕಂ್ರಲ್ಲ ಆಯ್ತಲ್ ಸರ್ ಗಾಡಿಗೆ
ಹೊಸ ಗಾಡಿ ಬಂದವ್ರೆ ಸೂಪರ್ ಎಡಿ ಆದ್ರೆ ಬಂದದವ್ರೀ
ಹೌದಾ ಸರ್ ಸರ್ ಆರ ಸರ್ ಅಂಗಟಲ್ಲ ಸರ್ ನಾವ್ ಹೇಳೆ ಸ್ವಲ್ಪ ಅರ್ಥ ಮಾಡವಿ ಸರ್ ಅವಮ್ಗೆ ಫ್ಯಾಮ್ಲಿ ಆರಾಮಾಗಿರಕ್ ಬು ಸರ್ ಆರಾಮಾಗಿ ಹೋಗಿ ಬರಕ್ ಬೇಕು ಸರ್ ನಮ್ಗೆ ಅಲ್ಲಿ ಇಲ್ಲಿ ಬಿಜಿ ಬಿಜಿ ಆಗ್ಬಾರಡುದು ಸರ್ ಅಡಿ ಮಾತ್ರ ಚೆನ್ನಾಗಿರ್ಬೇಕು ಸರ್ ಮೈ ಅಡಿಕೆ ಆಗ್ಬಾರದು
ಸರ್ ಅ ಕಂಫರ್ಟ್ ಟೇಬಲ್ ಆಗ ಸರ್
ಸರ್ ಅದು ನಾವು ಅದು ಅದು ಸರ್ ಸರಿ ಅದು ಸರ್ ನಾವು ನೋಡಿದ್ದೀರಲ್ಲ ನಾವು ಬಹಳಷ್ಟು ನೋಡಿದೀವಿ ಸರ್ ಅದ್ರ ಅದ್ರದ್ದು ಜನರು ಬಾಳ ಸಮಸ್ಯೆ ಇಳ್ತಿದ್ದಾರೆ ಸರ್ ಆ ಬೆಳೆದು
ಹ ಸರ್ ಸರಿ ಹ ಮತ್ತೆ ನೀವ್ ಯಾವ ತಗಬೇಕಂತ ಮಾಡ್ಯರಿ
ನಮಗೆಿದ ಆರಾಮ್ ಹೋಗೋದಬೇಕ ನಡಿ
ಹಾ ಸರ್
ಆದ್ರೂ ಇದು ಇದು ಎನ್ನೆತ್ತುು ನೂರ ಇಪ್ಪತ್ತೈದ್ರ ಬಹಳ ಸಮಸ್ಯೆ ಆಳ್ತ
ಅದ್ರ
ಹ ಅದಕ್ಕೆ ಸರ್ ನಮ್ಗೆ ಇದು ಇದು ಗಾಮೀಿನವರು ಎರಡ್ ನೂರ ಐವತ್ತು ಸರ್ ಅದು ಚೆನ್ನಾಗ ಐತ ಅಂದ್ರರಲ್ಲ ಸರ್ ಗಾಡಿ ನಮಗೆ ಬಾಳ ಇಷ್ಟ ಆಗಿತ್ತು ಸರ್ ಗಾಡಿ
ಅದೇ ಸರ್ ಒಂದ್ಸಾರಿ ಆಫೀಸ್ಗೆ ಬಂದು ವಿಸಿಟ್ ಮಾಡಿ
ಹೌದೌ ಅದು ಮೈನ್ ಕೊಡುತ್ತೆ ಸ್ವಲ್ಪ ನೂ ಎ
ಮೈಲೇಜ್ ಕೊಡುತ್ತೆ ಸರ್ ಒನ್ ತರ್ಟಿ ಫೈವ್ ಫಾರ್ಟಿ ತನಕ ಕೊಡುತ್ತೆ
ಹ್ಮ್ಮ್. ಈಿಂಗೆಲ್ಲ ಚೆನ್ನಾಗ ಐತೆಲ್ಲ ಸರ್ ಗಡಿಯದು
ಹಾ ಸರ್ ಚೆನ್ನಾಗಿದೆ ಇದು ಎನ್ ಎಸ್ ಟೂ ಅಂಡ್ರೆಡ್ ಸ್ವಲ್ಪ ಅಗ್ರೆಸಿವ್ ಆಗಿದೆ ಸರ್ ಅದು ಅಗ್ರೆಸಿವ್ಲ್ ಅಷ್ಟೇ
ಹೌದ ಇದು ಎನ್ ಎಸ್ ಅದ್ರಕ್ಕ ಸ್ಪೀಡ್ ಜಾಸ್ತಿ ಆೋಗುತ್ತೆ ಏನ್ಸ
ಹಾ ಸರ್
ಹಾ ಪ ಸರ್ ಮತ್ತ ಅಂದ್ರೆ ಐವತ್ತು ಅರ್ಷವ ಸಿಕ್ತ ಅದ ಜತೆ ಜಾಸ್ತಿ ಇದ ಗಾಡಿಗೆ ಇದು ಎರಡ್ ನೂರ ಐವತ್ತು ಸಿಸಲ್ಲ ಸರ್ ಅದು ಎರಡು
ಎರಡ್ನೂರ ಇಪ್ಪತ್ತೆರಡುರ ಹ್ಮ್
ಹ ಇದು ನಿಮ್ ಅದ್ರಲ್ಲಿ ಎರಡ್ ನೂರ ಇಪ್ಪತ್ತೊಂದು ಗಾಡಿ ಇದದೆೆಯಲ್ಲ ಸರ್ ಹ್ಮ ಅದೇ ಪಸರ್ ಯಾವ ಸರ್ ಟು ಟ್ವೆಂಟಿ
ಇಲ್ಲ ಸರ್ ಅದೇ ಅದೇ ಚೆನ್ನಾಗಿದೆ ಸರ್ ಅದನ್ನು ಟೂರಿಂಗ್ ಅಲ್ಲ ಅಂದ್ರೆ ಬೆಸ್ಟ್ ಬೆಸ್ಟ್ ಸರ್ ಟೂರಿ ಬೆಸ್ಟ್ ಸರ್ ಅದು
ಸ ಮೈಲೈಜು
ಮೈ ಹಜ
ರ್ಟಿಫ ಎಕ್ಸಾಮ
ಹ
ಹ್ಮ ಹ್ಮ ಅದ್ರಲ್ಲಿ ಮತ್ತೆ ಬೇರೆ ವರ್ಷನಲ್ಲ ಸರ್ ಗಾಡಿ ಇಲ್ಲಿ ಎರನೂರ ಇಪ್ಪತ್ತರಲ್ಲಿ ಮತ್ತ ಬೇರೆದ ಯಾವ್ದಾದ್ ಗಾಡಿ ಇದೆ
ಇಲ್ಲಾ ಸರ್ ರ
ಇದು ದಾಮ ನಾಲ್ಕು ಇ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಸರ್ ನಾವು ಮಂದ ಮಾತಾಡ್ತರ್ತ
ಅದೇ ಸರ್ ಇದು ಆಫೀಸ್ ಬನ್ನಿ ಅಂತ ಹೇಳ್ತಾ ಇದೀನಿ ನ ಸರ್
ನಮಗೆಲ್ಲ ಲೋನ್ನ್ ಎಲ್ಲಾ ಮಾಡ ಕೊಡ್ತಿರದು ಸರ್ ಹಾ ಸರ
ಕೊಡ್ತಾರೆ
ಇದು ಸರ್ ಒಂದ್ ಮೂವತ್ ಸಾವಿರ ಕಟ್ಬೋದು ಸರ್ ಮೂವತ್ತರಿಂದ ಒಂದು ಐವತ್ತು ಸಾವಿರ ಸ ಐವತ್ ಸಾವಿರ ಉಂ ಸ ನಮ್ಗೆ ಸರ್ ಅದು ನೀವ್ ಹೇಳಿದ್ರ ಸ ಎರ ಎನ್ ಎಸ್ ಎರನೂರು ಸರ್
ಅದರ ಸರ್
ಹಾ
ಈಗ ಸರ್ ಬಡ್ಡಿ ನೋಡ್ರಿ ಆರ್ಡ್ರ ಬಡ್ಡಿ ಬೋದ್ರಿ
ಹ
ಹಾ ರೀ ನೀವು ಡೌನ್ ಪೇಮೆಂ ಎಷ್ಟ ಜಾಸ್ತಿ ಕಡತ್ರರಿ ಅಷ್ಟು ಕಮ್ಮಿಗ್ ಬಿಡದ್ರಿ ಎಷ್ಟು ಕಮ್ಮಿ ಬರ್ತರ ಅಷ್ಟು ಜಾಸ್ತಿ ಬಂದ್ರೆ
ಹಂಗಂದ್ರೆ ಈಗ ಎರಡ್ ಲಕ್ಷ ಕಟ್ಟನ್ ಅಂದ್ರೆ ಸರ್ ನಿಮ್ಗೆ ಇಲ್ಲ ಈಗ ಐವತ್ ಸಾವಿರ ಕಟ್ಟನ್ ಅಂದ್ರೆ ಸರ್ ಈಗ ಎಷ್ಟಾಗುತ್ತೆ ಸರ್ ಟೋಟಲ್ ಅಮೌಂಟ್
ಸರ್ ಒಂದ್ ಇಪ್ಪತ್ ಸಾರ್ ಬೋದ್ರೀ ಬಡ್ಡಿ
ಇ ಸರ್ ಅಂದ್ರೆ ಗಾಡಿ ಪ್ರೈಸು ಗಾಡಿ ಮೊತ್ತ ಎರಡ್ ಎರಡ್ ಲಕ್ಷ ಐತೆ ಸರ್
ಹಾ ಸರಿ ಎರಡ ಇ ಇಪ್ಪತ್ತ ಎರ ಮೂವ ಆ ನೋತ
ಎರಡು ಮೂವತ್ತು ಎರಡು ಮೂವತ್ ಅಂದ್ರೆ ಸರ್ ಎರಡು ಮೂವತ್ತ ಅಂದ್ರೆ ಸರ ಹ ನಮ್ಗೆ ಎರಡು ವರ್ಷ್ದ ಇನ್ಶೂರೆನ್ಸ್ ಮಾಡಿಿಕೊಡ್ಬೇಕು ಇನ್ಶುರೆನ್ಸ್ ಫೈನಾನ್ಸ್ ಮಾಡಿ ಕೊಡ್ಬೇಕ ಸರ್ ನೀವು್
ಮಾಡಿ ಕೊಡ್ತೇವಿ ಸರ್
ಎರಡು ವರ್ಷಕ್ ಬಡ್ಡಿ ಎಷ್ಟ ಆಗುತ್ತೆ ಸ್ವಲ್ಪ ಹೇಳಿಸರ್
ಈಗ ಎರಡು ವರ್ಷ ಮಾಡಿ ಕೊಡ್ಬೇಕುನ್ಸರ್ ಹ್ಮ್ ಇದು ಅದು ನಮ್ ಕೈಲ್ ಇರಲ್ಲ ಸರ್ ನಿಮ್ ಸಿವಿಲ್ ಸ್ಕೋರ್ ನೋಡಿ ಹೇಳ್ಬೇಕುತ್ತೆ
ನಮ್ ಸ್ಮ್ ಸ್ಕೋರ್ ಚೆನ್ನಾಗ ತೆ ಸರ್
ಅದೇ ಸರ್ ಒಂದ್ಸಾರಿ ನಿಮ್ ಡಾಕ್ಯುಮೆಂಟ್ಸ್ ನ ನಮ್ ಹ್ಮ ವಾಟ್ಸಪ್ಗೆ ಹಾಕಿ ನಾನ ನೋಡ್ತೀನಿ ಸರ್
ಓಕೆ ಸರ್ ಓಕೆ ಸರ್
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ಗೆ ಬಂದ ಕರೆ ಮಾಡಿ ಸರ್
ಧನ್ಯವಾದ